ಹಲೋ
ಆರಾಮಾಗಿದ್ದೀರಾ
ಹಾ ರಾಮ ದೇವಿ ನೀವು
ನಾವು ಆರಾಮಿದ್ದೀವಿ ಊಟ ಆಯ್ತಾ
ಹಾ ಊಟ ಆಯತ ನಿಮ್ದು
ನಮ್ದು ಆಯ್ತು ಏನ್ ಮಾಡಾ್ತಿದ್ದೀರಾ
ಏನ ಇಿಲ್ಲ ಇವತ್ತು ಇವತ್ತು ಗುರುವಾರಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ದೇವಸ್ಥಾನ ಸ್ಥಾನದಲ್ಲಿ ಪ್ರಸಾದ ಇತ್ತು ಪ್ರಸ ಎಲ್ಲಾ ಮಾಡಿ ಬಂದು ಕುಂತೋಡಿದ್ವಿ ನಿಮ್ದು ಊಟ
ನಮ್ದು ಊಟ ಆಯ್ತು
ಆಯ್ತು
ಊಟ ಎಲ್ಲಾ ಮಾಡ್ಕೊಂಡು ಬಂದಿದ್ದೀನಿ
ಹೌದಾ
ಊಟ ಎಲ್ಲ ಮಾಡ ಕೊಂಡ್ ಬಂದು
ನಿಮದುು
ಕುೂತ್ಕಣ ನಮ್ದು ಅನ್ನ ಸಾಂಬಾರ್ ಸಾಂಬಾರು ಮಾಡಿದ್ರು
ಹ್ಮ್ ಅಷ್ಟೇನಾ
ಹಂಗೆ ಕುೂತ್ಕೊಂಡಿದ್ರೆ ನಮ್ಮ ಅಜ್ಜಿ ಮನೆ ನೆನ್ ಪಾಯಿತು ಬೇಸಿಗೆ ಅಂದ್ರೆ ನಜ್ಜ ಅಜ್ಜಿ ಮನೆ ನೆನಪಾಗುತ್ತ ಅಲ್ವಾ
ಏನೆಲ್ಲ ಮಾಡ್ತಿದೇ ನೀವು
ಹಾ
ಹ್ಮ್
ಹ್ಮ್ ನಾನ ಅದಕ್ಕೆ ನೆನ್ಸ್ಕೊತಾ ಇದ್ದೆ ನಮ್ಮ್ ಅಜ್ಜಿ ಮನೇನ ತುಂಬಾ ಚೆನ್ನಾಗಿ ಇರುತ್ತೆ ನಮ್ಮಜ್ಜ ಅಜ್ಜಿ ಅಂದ್ರೆ ಇವಾಗ ಅಂದ್ರೆ ನಮ್ಮ ಅಜ್ಜಿ ಎಲ್ಲ ಜಡೆಗಳ ಹಾಕಿ ಮಳಗೆ ಹೂವು ಮುಡಿಸಿದ್ರು ಎಲ್ಲಾರ್ಗು ಜ ಜಡೆ ಹಾಕಿ ತುಂಬಾ ಚೆನ್ನಾಗ್ ಮಾಡ್ತ ತರು ನಮ್ಮ್ಜ್ಜಿಗೆ ನಾವು ಹ್ಮ ಮಕ್ಳೆಲ್ಲಾ ಹೋದ್ರೆ ಅ ಎಲ್ಲರಿಗು ಹೂವು ಮೂಡ್ಸೋದು ಎಲ್ಲ ಮಾಡ್ತ ತಿದ್ರು
ಹೌದು ಇವಾಗೆಲ್ಲ ಅದು ಬರಲ್ಲ ಬಿಡು
ಹಾ
ನಾಗಲ್ ಕಾರಾಲಣೆ ಚಂದ ಮತ್ತೆ ಏನು ಮಾಡ್ತಿದ್ದೀರಾ ಏನ್ ಮಾಡ್ತಾ ಇದ್ದೀರಾ
ಹ ಇರಿಂದ ಮುಂದೆ ಸ್ಟಾರ್ಟ್ ಮಾಡಿರ್ತಾರೆ ನಾಟಕ ಎಲ್ಲಾ ಅ ಕಲಿಯೋದು ಹಕೊಂಡು ವರ್ಷ ಪ್ರತಿ ವರ್ಷ ತುಂಬಾ ನಮ್ಮ ತಾತ ಅವರು ನಮ್ಮ ಅಜ್ಜಿಯವರು ಅವ್ರಂದ ಮಾಡ್ಕೊಂಡ್ ಬರ್ತಿದಂತೆ ವರ್ಷಕ್ಕೆ ಒಂದ್ಸಲ ನಾಟಕ ಎಲ್ಲಾ ಮಾಡೋದು ್ಮ್ ಇಡೀ ಪೂರ್ತಿ ರಾತ್ರಿ ಎಲ್ಲ ನಾಟಕ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ
ಇವಾಗ್ ಭ ಮಾಡ್ತಾರಾ
ಹ ಇವಾಗೂ ಮಾಡ್ತಾರೆ ಪ್ರತಿ ವರ್ಷನುೂ ಎಲ್ಲಾರೂ ಸೇರಿ ನಾಟಕ ಮಾಡ್ತಾರೆ ನಾನು ಒಂದ್ಸಲ ಆ ನಾಟಕದಲ್ಲಿ ಕೃಷ್ಣ ವೇಷ ಹಾಕಿದ್ದೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ವರ್ಷ ಪೂರ್ತಿ ಕಲ್ ಕಲ್ ಕಳಿಯೋದು ನಾವು ನಾಟಕನ ಕಲ್ತ್ಕೊಳ್ಳೋದು ಪ್ರತಿ ದಿನ ಸಂಜೆ ಸಂಜೆ ಒಂದ ಒನ್ ಅವರ್ ಹತ್ರರ ಕಲತಿೀವಿ ಕಲ್ತು ಮತ್ತೆ ಲಾಸ್ಟ್ ಅಲ್ಲಿ ಯಡ್ತವಲ್ಲ ಅವ್ರಗ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಸುತ್ತಮುತ್ತಗಳ ಅಲ್ಲಿಗ್ಗಳಲ್ಲಿ ಇರೋರೆಲ್ಲಾ ಬಂದಿರ್ತ
ಹ್ಮ ಅಷ್ಟು ಜನ ಇರ್ತಾರಲ್ಲ ಭಯ ಆಗ ಗಲ್ವಾ ನಿನ್ಗೆ
ಭಯ ಆಗಲ್ಲ ಅದೊ್ ತರ ಖುಷಿ ಬರುತ್ತೆ ಅಲ್ವಾ ಎಷ್ಟು ವರ್ಷದಿಂದ ಕಲ್ತಿದ್ದೀವಿ ಅವಾಗೆಲ್ಲಾ ನೋಡ್ತಿರ್ತಾರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಹ್ಮ್ ನನಗಂತೂ ತುಂಬಾ ಇಷ್ಟ ಆತರ ಎಲ್ಲಾ ಮಾಡೋದೆಲ್ಲ ನಾನು ಕೃಷ್ಣ ವೇಷ ಎಲ್ಲಾ ಹಾಕ್ತಿದ್ದೆ ಮತ್ತೆ ನಮ್ಮ ಅದೇ ಪಾತ್ರನೇ ನಮ್ಮ ತಾತ ಅವರು ಹಾಕ್ತಿದ್ರಂತೆ ಆತರ ಊರಲ್ಲಿರೋರೆಲ್ಲಾ ಹೇಳ್ತಿದ್ರು ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು
ಹ್ಮ್ ನಮನ್ನು ಕರ್ದ ಇಲ್ಲ ನಾವು ಬರ್ತಿದ್ವಿ ನಾಟಕ ನೋಡೋಕ್ಕೆ
ಹೌದು ಒಂದೊಂದ ವೇಷ ಒಬ್ಬೊಬ್ರು ಆಗ್ತಾರೆ ಆ ಅದ್ರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವೇಷಗಳಿ ಇರುತ್ತೆ ಒಬ್ಬೊಬ್ರಿಗೆ ಒಂದು ಒಬ್ಬೊಬ್ರಿಗೆ ಒಂದೊಂದು ತುಂಬಾ ಚೆನ್ನಾಗಿರುತ್ತೆ ಹೌದು ಚಿಕ್ ಚಿಕ್ ಮಕ್ಳೆಲ್ಲ ಸೇರಿರ್ತಾರೆ ಆಹ ಫಸ್ಟ್ ಇವಾಗ ಮುಗ್ದಿದ ತಕ್ಷಣ ಒಂದು ಏಪ್ರಿಲ್ ಆತರ ಮಾಡಿದ ತಕ್ಷಣ ಮತ್ತೆ ಹಂಗೆ ಸ್ಟಾರ್ಟ್ ಮಾಡ್ಕೊಂತಾರೆ ಕಲಿಯೋದಕ್ಕೆ ಅದು ಪ್ರದಕ್ಷಿಣೆ ಈ ವರ್ಷಕ್ಕೆ ಒಂದ್ಸಲ ಪ್ರದಕ್ಷಿಣೆ ಮಾಡ್ಲೇಬೇಕು ನಮ್ಮ ತಾತ ಅವ್ರ ಕಾಲದಿಂದಲೂ ಹಂಗೆ ಬಂದಿದೆ
ಹೌದಾ
ಹೌದು
ಬಾರ
ಕಳಿಸತಾರೆ ಏನ್ನು ಹ ಹೌದು ತುಂಬಾ ಚೆನ್ನಾಗಿರುತ್ತೆ ನನ್ಗಂತೂ ಆ ತರದ್ದೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ
ಇವಾಗೆಲ್ಲ ಮಾಡೋದು
ನೀವು ಆತರ ನೀನು ಯಾವುದಾದ್ರೂ ನಾಟಕ
ಮಾಡಿಲ್ಲ ನೋಡಿದ್ದು ಸರಿ ನನಗೆ ಎಲ್ಲ ನಾಟಕ ಇತ್ತು ಮಾಡಕ ಬರಲ್ಲ ಹ್ಮ ಅದೇ ನಾಟಕ ನಮ್ಮೂಊರಲ್ಲಿ ಜಾತಿ ಹತ್ರ ಇದ್ದಾಗ ಇಂಥದೆಲ್ಲ ನಾಟಕ ಮಾಡ್ತಿದ್ರು ನಮ್ ತಂದ ದೇವರು ಮಾಡಿದ್ದರು ಸತ್ಯ ಸತ್ಯ ಹರಿಶ್ಚಂದ್ರ ಪಾತ್ರ ಅಮ್ಮದಿದ್ದರು ಹ್ಮ ಚೆನ್ನಾಗಿರುತ್ತೆ ಅದು ಹಾ
ನ ನಮೂರಂದೊಂದು ವರ್ಷ ಒಂದೊಂದು ಆಗ್ಲಿ ದೊಡ್ಡರು ಎಲ್ಲರು ಮಾಡ್ತಾರೆ ತುಂಬಾ ಚೆನ್ನಾಗ್ ಅನ್ ಎಲ್ಲರೂ ಇವಾಗ ಸೇರಿ ಮಾಡ್ತಿದ್ರೆ ಮತ್ತೆ ನಮ್ ನಮ್ ನೆಂಟ್ರು ಮತ್ತೆ ನಮ್ ಫ್ರೆಂಡ್ಸ್ ಸ್ನೇಹಿ ತರೆ ಎಲ್ಲಾ ಬಂದಿರ್ತಾರಲ್ವಾ
ಹಾ ಭಾರಿ ಚೆನ್ನಾಗಿರುತ್ತೆ
ಹೌದು ನಮ ಇವಾಗ ಸ್ನೇಹಿತರು ಎಲ್ಲಾರು ಬಂದಿದ ಎಲ್ಲಾರು ಎಷ್ಟ್ ಚೆನ್ನಾಗ್ ಮಾಡ್ತಿದಿದ್ದಾರೆ ಚೆನ್ನಾಗ್ ಮಾಡ್ತಿದ್ದಾರೆ ಅಂತ ನಮ್ಮನ್ನ ಹೊಗಳುತ್ತಿದ್ದರೆ ತುಂಬಾ ಚೆನ್ನಾಗಿರುತ್ತಲ್ವಾ ಇನ್ನು ಚೆನ್ನಾಗಿರುತ್ತಲ್ವಾ ಇನ್ನು
ಅದ್ರಾಗ ನೀನು ಮಾಡಿ ಅಂದ್ರೆ ತುಂಬ ಸಂತೋಷದ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ನೀನು ಮಾಡ್ತ ಅಂತಂದು
ನನಗಾಗುತ್ತೆ ಅ ಚ ಹೇಳ್ತಿರ್ತಾರೆ ನಾನು ನನ್ನ ಸ್ನೇಹಿತೆ ಒಬ್ಬಳಿದ್ದಾಳೆ ಅವರು ನಾವಿಬ್ಬರು ಅಂದ್ರೆ ಜೋಡಿ ನಾವಿಬ್ಬರು ಪ್ರತಿದಲ್ಲಿ ಹಂಗೆ ಮಾಡ್ತಿರ್ತೀವಿ ತುಂಬಾ ಚೆನ್ನಾಗ್ ಅನ್ಸುತ್ತೆ
ಮತ್ತೆ ಇವಾಗ್ಲೂ ಮಾಡ್ತೀರ ಾ ಇಲ್ಲ
ನಮ್ಮ ನಮ್ಮ ತಂದೆಯವರಿಗೂಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆತರದ್ದೆಲ್ಲ ಅವ್ರಿಗೂ ಇಷ್ಟ ಆಗುದಲ್ವಾತ ಆತರದ್ರಲ್ಲಿ
ನಿ ತಂದೆಯವರು ಮಾಡ್ತಾರ ಇ ನಿಮ್ಮ ತತ್ತ ಅಷ್ಟೇ ಮಾಡ್ತಾರ
ನಿಮ್ಗೆ ಆಥರ ಜ
ನಂಗೂ ಆ ಥರ ಇಷ್ಟ ಮತ್ತೆ ಏನ್ ಮಾಡ್ತಾ ಇದಿರ
ಮತ್ತೆ ನೆನ್ಸ್ಕೊಂಡೆ ಹ್ಮ ನ ಮಲ್ಲಿಗೆ ಜಡೆ ಹಾಕೋದು ಅಲ್ವಾ ಇವತ್ತು ಈ ಮಲ್ಲಿಗೆ ಹೂವು ಎಲ್ಲ ಜಾಸ್ತಿ ಈ ಹಾ ಮಾವಿನ್ ಕಲ
ತಿನ್ನದ ಎಷ್ಟು ಖುಷಿಯಲ್ಲ
ಹೌದು ನನ್ಗ ಇಷ್ಟನೂ ಆಗುತ್ತೆ ಹಂಗಗೆ ಅಮ್ಮ ಚಿಕ್ಕಪ್ಪ ತೋಟ ಇರುತ್ತೆ ತೋಟದತ್ರ ಹೋಗಿ ಕಿತ್ಕೊಂಬಂದ್ ತಿಂತಿದ್ವಿ ಎಷ್ಟು ಸ ಯಾವಾಗೂ ಅಷ್ಟೇ ನಾವ್ ತೋಟದತ್ರ ಜಾಸ್ತಿ ನನ್ಗೆ ಹಂತದಲ್ಲೆಲ್ಲ ತುಂಬ ಆಸಕ್ತಿ
ಹೌದ
ಅದ್ ಹ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ಅವ್ ನ ಅದ್ರಗ್ಂತೂ ನನಗೆ ನಮ್ಮಲ್ಲ ಮಾಡ್ಕೊಂಡ
ನಾವು ತುಂಬ ವರ್ಷಗಳಾಯಿತು ಅಂಥವೆಲ್ಲ ನೋಡಿ
ಹೋಗು ಇಿಂದನೂ ಮಾಡಕುವ ಹ ಅದುನಾ ಇವಗ್ಲು ತೀರಾ ಬದ್ಲಾ ವರ್ಷಗಳು ಬದಲಾದ್ರೂ ನೋ ಬಿಟ್ಟಿಲ್ಲ ಯಾರೂ ಬಿಡಲ್ಲ ಪ್ರತಿ ವರ್ಷ ತುಂಬಾ ಇಷ್ಟ ಆಗುತ್ತೆ ಮಾಡ್ರ
ಹಾ ಮಾಡ್ತಾರೆ ನಮ್ಮೂರಲ್ಲಿ ಆಂಜನೇಯಂದು ಜಾತ್ರೆ ಅಂತ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲ ತೇರುಗೀರು ಮೂರು ದಿನದ ಮಟ್ಟಿಗೆ ಆ ಜಾತ್ರೆ ಮಾಡ್ತಾರೆ ಎಲ್ಲ ಸಂಬಂಧಿಗಳು ಎಲ್ಲ ಪಟ್ಟಣದಿಂದ ಎಲ್ಲ ಎಲ್ಲರೂ ಬಂದಿರುತ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಅಂತ ಎಲ್ಲ ದೇವಸ್ಥಾನದಲ್ಲೇ ಊಟ ಮಾಡ್ತಾರೆ
ಂತೆೆ ನೀವುಲ್ಲ ತುಂಬಾ ಖುಷಿಯಿಂದರ
ನಾವು ತುಂಬಾ ಖುಷಿಯಿಂದ ಇರ್ತೇವಿ ಬನ್ನಿ ನಮ್ಮ ಊರಿಗೆ
ಹ ಬರ್ತ ಏನು ವಿಶೇಷ
ವಿಶೇಷ ಹೇಳ್ಬೇಕು ನೀವ ಈ ಸದ್ಯಕ್ಕೆ ಪರೀಕ್ಷೆ ಬಂದು
ಹಾ
ಅದ ಮುಗಿಸಿೆ ಊ ಹಾಗೆ ಊರು ಕಡೆ ಹೋಗ್ಬೇಕು ತುಂಬಾ ದಿನಗಳೇ ಆಯ್ತು ಅನಸ್ತಾ ಇದೆ ಊರಿಗೆ ಹೋಗಿ ಸೊ ಅದಕ್ಕಾಗಿ ಊರಿಗೆ ಹೋಗ್ಬೇಕು ನಾವು ನೀವು ಊರಿಗೆ ಹೋಗಿದ್ರಾ ಸರಿ
ಇಲ್ಲ ಹಾ ಇಡ್ಲ
ಹಾ ಸರಿ
ಹಾ